ಏನ್ ಮಾಡ್ತಿ ಅ. ಕೇಳಸ್ತಿದೆ ನಿಮ್ಗೆ.
ಹಾ ಕೇಳಸ್ತಿದೆ.
ಏನ್ ಮಾಡ್ತಿದಿದ್ದೀರಾ.
ನಾವು ಏನಿಲ್ಲ ನೋಡಿ ಕಾಲೇ ಕುಂತ್ ಫೋನ್ ನೋಡ್ತಾ ಇದಿವಿ.
ಹ
ಹಾ ಬೇಜಾರಾಗ್ತಿತ್ತು.
ಓ ಹೌದಾ.
ಊಟ ಇನ್ನು ಮಾಡ್ಬೇಕು ನೋಡ್ರಿ ನಿಮ್ದು.
ನಂದ್ ಆಯ್ತ್ ನೋಡಿ ಊಟ ಹುಂ
ಏನ್ ಮಾಡಿದ್ದು ಊಟ.
ಅನ್ನ ಮತ್ತೆ ಇದು ಪಲ್ಯ ಮಾಡಿದ್ದೆ. ಹೊ
ಹ್ಮ್....
ಮತ್ತೆ
ಮತ್ತೇನ್ ಇಲ್ ನೋಡಿ ನೀವೆ ಹೇಳ್ಬೇಕು.
ಮನೆ ಮನೇಲಿ ಆ ಸ್ವಲ್ಪ ಹುಷಾರಿಲ್ಲ.
ಸ್ವಲ್ಪ ಹುಷಾರಾಗಿ ನೋಡ್
ಹೌದು ಆ.. ಅಕೊಂತೀನಿ ಹುಷಾರಾಗಿ ನೋಡ್ಕೊಬೇಕು ಅಂತ ಆದ್ರೆ ಆಗದೇ ಇಲ್ಲ ಏನೋ ಒಂದ್ ಅಡ್ಜ್ ಮಾಡ್ಕೊಂತ್ತಾರೆ
ಓ ಹೋ ಹೋ.
ಹೊ
ಹ್ಮ್ ಸ್ವಲ್ಪ ಮನೆಯಲ್ಲಿ ಇದ್ದಿದ್ದು ಊಟ ಆಡ್ನ್ ಜಗ್ಗಿ ತಿನ್ಬೇಕನ್ರೀ.
ಅದೇ ನನ್ ಮನೆಯಲ್ಲಿ ಇರಲ್ಲ ಇಲ್ಲಿ ಹಾಸ್ಟೆಲ್ ಅಲ್ಲಿ ಇರ್ತೀನಿ ನಾನು.
ಓ ಹೋ ಹೋ ಊರ್ಬಿಟ್ಟು ಬೇರೆ ಕಡೆ ಬಂದಿದ್ದೀರಾ. ಹ್ಮ್ ಹ್ಮ್
ಓ ಮತ್ತೆ.
ಮತ್ತೆ ಏನಿಲ್ಲ ನೋಡ್ರಿ ನೀವೆ ಹೇಳ್ಬೇಕು.
ಹೇಳ್ಬೇಕು
ಹ್ಮ್
ಮತ್ತೆ ನೀವು ನಿಮ್ದಲ್ಲ ಆರೋಗ್ಯ ಹೆಂಗಿದೆ
ನಮ್ದ್ ಆರೋಗ್ಯ ಎಲ್ಲಾ ಚೆನ್ನಾಗಿದೆ ಕಣ್ರಿ ನಾವೆಲ್ಲಾ ಮೇಂಟೈನ್ ಮಾಡ್ತೀವಿ ಆರೋಗ್ಯನ.
ಮನೇಲ್ಲೆಲ್ಲ ಹೆಂಗಿದ್ದಾರೆ.
ಮನೇಲಿ ಎಲ್ಲಾ ಚೆಂದ ಇದಿದ್ದಾರೆ ಗಕಣ್ರೀ ನಿಮ್ಮ್ ಮನೇಲಿ ಹೇಗಿದ್ದಾರೆ.
ಬಹಳ ಚೆನ್ನಾಗಿರ್ಬಹುದು. ಯಾಕಂದ್ರೆ ನಾನ್ ಇಲ್ಲಿದ್ದೇನೆ. ಯಾಕ ನಾನು ಎಲ್ಲಿದ್ದೇನೆ ಎಲ್ಲ ನಂಗು ಗೊತ್ತಿಲ್ಲ
ಫೋನಲ್ಲಿ ಮಾತಾಡೋದ್ ಬೇಗ ಆಗುತ್ತೆ. ಮುಕ್ಕ ಈಗ ಮುಂದೆ ಮುಂದೆ ನೋಡೋದ ಬೇರೆ ಆಗತ್ತಲ್ಲ.
ಹ್ಮು ನೀವ್ ಹೇಳೋದ್ರಲ್ಲೂ ಮಾಡ್ತಿದ್ದೆ
ಅದ್ದಕು
ಹ್ಮ್ ಹ್ಮ್
ಮತ್ತೆ
ಮತ್ತೆ ನೀವ್ ಹೇಳ್ಬೇಕಕ್ ನೋಡ್ರಿ
ನೀವು ಏನ್ ಮಾಡ್ತಾ ಇದ್ರಿ ಇಷ್ಟೊತ್ತು
ನಾವು ಸ್ವಲ್ಪ ಓದ್ಕೋದ ಕುಂತಿದ್ವಿರಿ ಸ್ವಲ್ಪ ನಮ್ದ್ ಎಕ್ಸಾಮ್ ಇದು
ಹೊ ಹೌದಾ
ಹಂ
ಯಾವಾಗಿದ್ದಾವೆ
ಇವಾಗ ಇಪ್ಪತ್ತೊಂದನೇ ತಾರೀಕ್ ನಿಂದ ಇದಾವ ಕಣ್ರಿ
ಹ್ಮ್ ಹ್ಮ್ ಓದಿದ್ದೀರಾ ಓತ್ತೆ
ಹಾ ಓದಿದ್ದೀವು ಕಣ್ರಿ ಆಗ್ಲಿ ಏನ್ ಮಾಡ್ತೀರಾ ಇವರು ನೀಟ್ ದವರ್ನಿಂದ ಸ್ವಲ್ಪ ನಮ್ಗೆ ಬಹಳ ಆಗ್ತಿದೆ
ಯಾಕೆ
ಅವರು ಮಾಡ ಕೆಲ್ಸಗಳೇ ಹಂಗತೆದವ್ ಏನ್ ಮಾಡದ್ ಮತ್ತೆ
ಇನ್ನೊಂದ್ಸಲ ಎಕ್ಸಾಮ ಬರಿಸ್ತಿದರಲ್ಲ ಹಂಗಾಗ
ಹಾಗಲ್ಲ ಕಣ್ರೀ ಇವರು ಮಾಡ್ತಿದರಲ್ಲೀಗ
ಪೇಪರ್ ಲೀಕ್ ಮಾಡೋದು ಅದು ಮಾಡೋದು ಇದು ಮಾಡೋದು ಅದಕ್ಕೆ ಹೇಳ್ತಿದ್ದೀನಿ
ಹ ಹಂಗಾಗಿ ಅಂತೀರಾ ಅದುನ್ನು ಬನ್ಬಿಡುತ್ತಲ್ಲ
ಹಾ
ಒಂದೊಂದ್ಸಲ ಹೆಂಗ್ ಮಾಡ್ರಲ್ಲ ಕೋಪ ಬಂದ್ಬಿಡತ್ತಲ್ಲ
ಹಾ ಕೋಪ ಏನ್ರಿ ಜಗ್ಗಿ ಬರ್ತೆ ಕೋಪ
ಹ್ಮ್
ಹ್ಮ್
ಹ್ಮ್
ಏನ್ ಮಾಡಕ್ಕಾಗಲ್ಲ ಅದ
ಹೌದ ಕಣ್ರಿ
ಹ್ಮ್
ಹ್ಮ್
ಮತ್ತೆ
ನೀವ ಹೇಳ್ಬೇಕ ನೋಡ್ರಿ
ನೀವೇ ಹೇಳ್ಬೇಕು
ಹ್ಮ್ ಊಟ ಆಯ್ತಲ್ರಿ ನಿಮ್ದು
ಆಯ್ತು
ಹ್ಮ್ ಹ್ಮ್
ಹ್ಮ
ಆವಾಗೇ ಏನೋಅಂದೇರಿ
ನೀವು ಯಾಕೆ ನೀವ್ ಇನ್ನು ಊಟ ಮಾಡಿಲ್ಲ ಇಷ್ಟೊಂದ್ ಲೇಟ್ ಆಯ್ತು
ಇನ್ನು ಮಾಡ್ಬೇಕ ನೋಡ್ರಿ
ಹ ಯಾಕೆ
ಹಾಗೆ ಮನೇಯಲ್ಲಿ ಸ್ವಲ್ಪ ಅಮ್ಮ ಇಲ್ಲ
ಓಹೋ ಹಂಗಾಗ
ಹ ಅಮ್ಮ ಸ್ವಲ್ಪ ಹೊರಗ್ ಹೋಗಿದ್ದಾರೆ ಹೊರಗಡೆಯಿಂದ ಪಾರ್ಸೆಲ್ ತಂದಿದ್ದೀವಿ ನೋಡ್ಬೇಕು ತಿನ್ಬೇಕಿನ್ನ
ತಿನ್ಬೇಕಲ್ರಿ ಇಷ್ಟೊತ್ತವರ್ಗೂ ಎಲ್ಲಾ ಹೆಚ್ಚ ಹೆಚ್ಚ ತಿನ್ಯರೆ ಎಲ್ಲ
ಹೌದುಕನ್ರಿ
ತಿನ್ ತಿನ್ಬಿಡಬೇಕು
ಅದರ ತಿಂತೀವಿ
ಯಾಕಂತ ಅಂದ್ರೆ ಟೈಮ್ ಆದ ತಕ್ಷಣ ತಿಂತಾ ಇರ್ಬೇಕ್ ಕರೆಕ್ಟ್ ಹಾಗೆ
ಹೌದ್ರೀ
ಹ್ಮ್
ಮತ್ತೆ
ಏನ್ ಮಾಡ್ಕೊಳಣ ಇರುತ್ತಾವು
ಹ್ಮ
ಇಂಜಿನಿಯರಿಂಗ್ ಎಲ್ಲ ತಾವು ಮಾಡ್ಕೊಂಡಿರೋದು ಹ್ಮ್ ಹೇಗಿದೆ ಚೆನ್ನಾಗಿದ್ದೇನಾ
ಪರ್ವಾಗಿಲ್ಲ ಚೆನ್ನಾಗೈತೆ
ಹ್ಮ್
ಹ್ಮ್
ಹ್ಮ್ ಹೌದೇನಂತರಿ
ಹೌದ್ರಿ
ಹ್ಮ್
ಮತ್ತೆ
ಹೇಳ್ಬೇಕನ್್ರಿ ನೀವೆ
ಮತ್ತೆ ನೀವು ಇದೇನಂತಾರೆ ನೀವೇನ್ ಮಾಡ್ಬೇಕಂತ ಇದ್ದೀರಾ ಏನ್ ನೀಟ್ ಆಯತೆ ಚೆನ್ನಾಗ ಆಾಗಿಿಲ್ಲ ಅಂದ್ರೆ
ಫಸ್ಟು ಎಕ್ಸಾಮ್ ಬರ ಅಕೊಂಡ್ರಿ
ಹೌದಾ ಅದಾದ್ಮ ನೋಡ್ಕ ಅದಾದ ಮೇಲೆ ನೋಡ್ಕೊಂತೀರಾ
ಆಮೇಲೆ ಮುಂದೇನ್ ವಿಚಾರ ಮಾಡೋಣ
ಹ್ಮ ಹ
ಮಾಡೋಣ
ಅಷ್ಟೇ ಅಷ್ಟೇ
ಹ್ಮ್ ಆಮೇಲೆ ಮುಂದಿನ ಮುಂದ ನೋಡೋಣ
ಆಶಕಂಡ
ಹ್ಮ್
ಹ್ಮ
ಹ್ಮ್
ಮತ್ತೆ ಇದೇನ್ ಅಂತಾರೆ ನಿಮ್ ಏನಾದ್ರು ಇಲ್ಲ ಕರ್ನಾಟಕದಲ್ಲಿ ಓದ್ಬೇಕೇಂತಿದ್ದೇನಾ ಎಲ್ಲಾದ್ೂ ಬೇರೆ ಕಡೆ ಓದ್ಬೇಕುಂತ ದೆನದ್ರು ಇದಿಯಾ
ಹಾ ನನಗೆ ಬೆಂಗ್ಗಳೂರಲ್ಲೇ ಓದ್ಬೇಕಂತಿದ್ದೆ ಬಹಳ ಇಷ್ಟ ಇದೆ
ಓಕೆ
ಬೆಂ್ಳೂರಲ್ಲಿ ಓದ್ತಾನೆ ಬೆಂಗ್ಳೂರಲ್ಲಿ ಸುತ್ತಾಡ್ಬೇಕಂತ ಅಂತ ಬಹಳ ಇಷ್ಟ ಇದೆ
ಆಗಿಲ್ಲ ಅಂದ್ರೆ
ಸಿಗುತ್ತೆಗೊಂಡ್ರಿ ನಂಗ್ ಬೆಂಗ್ಗಳೂರಲ್ಲೇ
ತುಂಬ ಕಾನ್ಫಿಡೆನ್ಸ್ ತುಂಬಾ ಕಾನ್ಫಿಡೆಂಸ್ ಇದೆನಾ
ನನ್ ಮೇಲೆ ನನಗೆ ನಂಬಿಕೆ ಇದೆ ಕಂಡ್ರೀ
ನಾನ ಅದೇ ಹ್ಮ ಮತ್ತೆ
ಮತ್ತೆನ್ ನೋಡ್ರಿ ಅಲ್ಲಿ ಎಲ್ಲಾ ಬೆಂಗ್ಗಳೂರಲ್ಲಿ ಬಂದು ಎಲ್ಲಾ ಬೆಂಗ್ಳೂರ್ ಎಲ್ಲ ಸುತ್ತಾಡಿ ಎಲ್ಲಾ ಜನನು ಎಲ್ಲರುೂ ಹೆಂಗಿರ್ತಾರೆ ಏ ಸಂತಿ ಏನು ಅಂತ ಇಲ್ಲಷ್ಟು ತಿಳ್ಕೋಬೇಕು
ಇನ್ನುೂ ಹೆಂಗೆ ಅಂದ್ರೆ ಸ್ವಲ್ಪ ಸ್ವಾರ್ಥಿ ಅವ್ರಗೋಸ್ತರ ಅವ್ರ ನ ಕೊಡತಾರೆ ಆತರ
ಅಂದ್ರು ಎಲ್ಲಾ ಎಕ್ಸ್ಪೀರಿಯನ್ಸ್ ಆಗ್ಬೇಕಲ್ಲ ಕಣ್ರಿ ನಮಗು ನಮಗೂ ಗೊತ್ತಾಗಬೇಕಲ್ಲ
ಎಲ್ಲ ಗೊತ್ತಾಗಬೇಕು ಅದು ಸರಿನೇ ನಾನ ಹೇಳ್ತಿದ್ದೀನಿ ಅಷ್ಟ ಈ ತರ ಹ
ಹೌ್ದ ಕಂಡ್ರಿ ಅದನ್ನು ನಮಗ ಹೋಗುತ್ತತ್ತು ಅಲ್ಲೇನ ಇಲ್ಲ ಎಲ್ಲಾ ಕಡೆ ಹಂಗೆ ಇದ್ದಾರೆ ಜನರೆಲ್ಲಾ ಯಾವರ ಸ್ರ್ತಿಲ್ಲ ಹೇಳಿ ಎಲ್ಲಲ್ಲಿ ಎಲ್ಲಾ ಎಲ್ಲಿ ಹುಡುಕಾಡೆದ್ರು ಬಿ ಸ್ವಾರ್ಥಿ ಜನ ಸಿಕ್ಕೆ ಸಿಕ್ತಾರೆ
ಸಿಗ್ತಾರೆ ಎತತಷ್ಟ ಈ ತ ಅ
ಹಾ
ಹ್ಮ್ ಮತ್ತೆ
ನೀನು ಅ ಕತೀ
ನಿಮ್ಗಲ್ಲಯ ಕರ್ನಾಟಕದಲ್ಲಿ ಎಲ್ಲ ನಾ ಹೋಗ್ಬೇಕಂತ ಆಸೆ ಇದದೆೇನಾ
ಕರ್ನಾಟಕ ಅದಲ್ಲ
ಹಾ
ಕರ್ನಾಟಕದಲ್ಲಿ ಕರ್ನಾಟಕದದಲ್ಲಿ ಆತರ ನೋಡಂತದ ಏನಿಲ್ಲ ನೋಡಿದ್ದೀನಿ ಹ್ಮ ಕರ್ನಾಟಕ ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಹೋಗ್ಬೇಕು ಏನಾದ್ರು ನೋಡಕ್
ಅವಾದ್ರೆ ಕರ್ನಾಟಕ ಎಲ್ಲ ಅಡ್ಡಾಡಿದ್ದೀರಾ
ಹ ಇಲ್ಲ ಇನ್ನೊಂದ್ ಚೂ ಇನ್ನೊಂದ ಸ್ವಲ್ಪ ಸ್ವಲ್ಪ ಜಾಗಕ್ಕೆಲ್ಲ ಹೋಗಿಲ್ಲ ಅಂದ್ ಕರ್ನಾಟಕದಲ್ಲಿ ನಂಗ ಏನ್ ಇವಾಗ ನೋಡೋಂಂತದ್ದ ಏನ್ ಅಷ್ಟೊಂದಿಲ್ಲ ನಂಗ್ ಬೇರೆ ಕಡೆ ಹೋಗ್ಬೇಕ
ಹ್ಮ್ ಬಾಗಲಕೋಟೆೆಗೆ ಹೋಗಿದ್ರಾ
ಅಲ್ಲೇನಿದೆ ನೋಡಕ್ಕೆ
ಅಲ್ಲಿ ಕೊಲ್ಕೊಂಬಾಟ್ಟಿದೆ ಅಲ್ಲ
ಓ ಆ ತರ ಎಲ್ಲ ನಂಗೆ ನಂಗ ಆತರ ಎಲ್ಲಾ ಇಷ್ಟ ಇಲ್ಲ ನಂಗೆ ದೇವ್ರ ಹತ್ರ ಹೋಗದು ಅದು ಅಷ್ಟೇ ಜಾಸ್ತಿ ಇಷ್ಟ ಆಗ ಇಷ್ಟ ಇಲ್ಲ ಅಂತಾರ ನಂಂಗ ಅದ್ರ ಕೂಡ ಜಾಸ್ತಿ ಸ್ವಲ್ಪ ದೇವ್ರ ಹತ್ರ ಹೋಗಬೋದು
ಓ ದೇವ್ರಾದ್ರುೂ ಬೇಕಂತ ಇಷ್ಟ ಇದನಾ
ಹ್ಮ ಹ್ಮ್ ನೀವ ಹೋಗಿದ್ದೀರಾ
ನಾವು ಹೋಗ್ಬೇಕಂಡ್ರಿ ಈಗ ಇನ್ನೊಂದ್ ಸ್ವಲ್ಪ ದಿವ್ಸ ಬಿಟ್ಟ ಹೋಗ್ಬೇಕು ನಾನ ನ ನಮ್ಮಮ್ಮ ಹೋಗ್ಬೇಕಂತ ಮಾಡಿದ್ವಿ
ಓ ಹೌದಾ ಓಪನಿ ಚೆನ್ನಾಗಿಲ್ಲತ್ತೆ ಅವ್ರಗೂ ಖುಷಿಯಲ್ಲಿರುತ್ತೆ ಕರ್ಕೊಂಡು ಹೋಗ್ತಲ್ಲ
ಅದೇ ಅದೇ ಅದಕ್ಕೆ ನಾನು ಕರ್ಕೊಂಡ ಹೋಗ್ಬೇಕಂತಿದ್ದೀನಿ
ಅದೇ ಅವವಾಗ ಅಲ್ಲಿಲ್ಲಿ ತಿರುಗಾಡ್ಕೊಂಡಿರ್ಬೇಕು ಅದು ಚೆನ್ನಾಗಿರಿ
ಹ್ಮ ಸ್ವಲ್ಪ ಅವ್ರಿಗ್ ಸ್ವಲ್ಪ ಧೈರ್ಯ ಇರುತ್ತೆ
ಆ ಇಲ್ಲ ಅವ್ರ ಖುಷಿ ಯಾಗಿರ್ತಾರೆ ಧೈರ್ಯ ಕಣ ಜಾಸ್ತಿ ಅಂದ್ರ
ಖುಷಿಯಾಗಿ ಇರ್ತಾರೆ ಅ್ರ ಎಲ್ಲಾ ಕಡೆ ಹೇಗಿದೆ ಹೆಂಗಿಲ್ಲ ಈಗ ಮುಂದೆ ನಾ ನಮ್ಮ ಮಗನ್ನ ಬಿಟ್ರೆ ಹೆಂಗಿರ್ತಾರೆ ಏನಿಲ್ಲ ಅಂತ ಗೊತ್ತಿರುತ್ತೆ
ಹಾ ಅದ
ಹ್ಮ್ ಆಯ್ತ ಒಳ್ಳಿ
ಚ